ಏನ್ ಮಾಡ್ತ
ನಾನ್ ಕೂತಿದ್ದೆ ನೀನ್ ಹೆನ್ ಮಾಡ್ತಿದ್ದೀಯ
ಏನ್ ಮಾಡ್ತಿದೀಯ ಹಲೋ
ಹಲೋ
ಏನ್ ಮಾಡ್ತಿದಯಾ
ಏನ ಮಾಡ್ತಿಲ್ಲಾ ಮೇಡಮ್ ಇಲ್ಲ ಕೂತಿದೀವಿ ನೀವ್ ಹೆಂಗಿದೀರ ಮೇಡಮ್
ಮೇಡಮ್ ಹಲೋ
ಊಟ ಮಾಡ್ದಾ
ನಿಮ್ ವಾಯ್ಸ ಕೇಳಿಸ್ತಿಲ್ಲ
ಇವಗ್ ಕೇಳಸ್ತಿದಯಾ
ಸ್ಪೀಕರ್ ಇಡಕ್ ಆಗಲ್ವಾ ಇದ್ರಲ್ಲಿ ಸ್ಪೀಕರ್ ಇಲ್ವಾ ಸ್ಪೀಕರ್ ಇಲ್ಲ
ಹೇಳ್ಬೇಕು ಸರ್ ಎಲ್ಲಾ ನೀವೇ
ನೀವ ಹೇಳ್ಬೇಕು ಮೇಡಮ್ ಏರ್ಪೋರ್ಟ್ಸ್ ಕೊಡು ಒಂದ್ ನಿಮಿಷ ಹಂಗೇರಿ ಮೇಡಮ್ ಒಂದ್ ಸ್ವಲ್ಪ ಏರ್ಪೋರ್ಟ್ಸ್ ಕನೆಕ್ಟ್ ಮಾಡ್ಕೋತೀನಿ ಓಕೆ ಓಕೆ ಜಿಸಟ್ ಅ ಮಿನಿಟ್ ಹಾ ಹೇಳಿ ಇವಾಗ
ಹಲೋ
ಹಾ ಹೇಳಿ ಹೇಳಿ ಊಟ ಏನು ಇಲ್ಲ ಸುಮ್ನೆ ಕೂತಿದ್ದೀವಿ ನೀ ಮಾಡಿದರಾ ಹಾ ಕೆಲ್ಸಕ್ ಹೋಗಿದ್ವಿ ನೀವೇನ್ ಓತಿರೋದ ಐಫೋನ್ ಐಫೋನ್
ಹಲೋ
ಹೇಳಿ ಹೇಳಿ
ಊಟ ಊಟ ಏನು ತಿಂದಿಲ್ವಾ
ಇಲ್ಲ ಇವಾಗ ಮಾಡ್ತಾ ಇದ್ದೀನಿ ಹ್ಮ್ ಅದೇ ರೊಟ್ಟಿ ಅದೇ ಚಟ್ನಿ
ಯಾರು ಮಾಡಿದ್ದು
ನನ್ ಹೆಂಡತಿ ಇನ್ನಾರು
ಹೌದಾ ಸರ್ ನಿಮ್ ಹೆಂಡ್ತಿ ಏನ್ ಕೆಲ್ಸ ಮಾಡ್ತಿರೋದು ಹೌಸ್ ವೈಫ್ ಯಕ್ಸರ್ ಓದಕ್ಕೆಲ್ಲ ಕಳ್ಸಲ್ವಾ ನೀವು
ಅವಳ ಇಷ್ಟ
ಹೌದಾ
ಹ್ಮ
ಸರ್ ಅವ್ರ ಏನ್ಂತಿದ್ದಾರೆ ಯಾಕ್ ಸರ್ ಯಾಕೆ
ಎ ಸುಮ್ಸನ್ ಸಿಗುತ್ತೆ ಮನಲಿ ಅಂದ್ಮೇಲೆ ಹ್ಮ ಒಂದ್ ನಿಮಿಷ ಅಂಗೆ ಇರಿ ಯಾವರ್ ಹೋಟೆಲ್ ಲೇಡೀಸ್ ಕೆಲ್ಸ ಮಾಡ್ತಾನಲ್ಲೋ ದರ್ಶನ್ ದರ್ಶನ್ ಪಿಟಿ ಎಂ ಹೆಚ್ ಹಾ ಹೇಳಿ ಇನ್ನ ನ
ಹಲೋ
ಮತ್ತೆ ಗಂಪ ಅಂಗೇರಿ ಅಂಗೇರಿ ಮಾತ ಮಾತಮ್ಮಲ ನಮ್ಮ ಮನೆ ಪಪ್ಪೆ ಇದೆ ಅಲ್ಲಾ
ಹೌದಾ ಸರ್ ಪಪ್ಪಿ ಪಪ್ಪಿ ಎಷ್ಟ ಫಸ್ಟ್ನ ಸಾಕಿದ್ದೀರಾ
ಹ ಏನಿಲ್ಲಾ ಹ ನಾವ ಎಂಟ ಬೇಕು ಅಂತಿದ್ದವಾ ಹಾಗೆ ನನ್ಗು ಚಕೋಬೇಕ ಅಷ್ಟತಿತ್ತು ಅದಕ್ಕೆ ತಗೊಂಡೆ
ಸಿಕ್ಸ್ ಮಂತ್ಸ್ ಆಯ್ತು ಸರ್ ಮತ್ತೆ ನೀವೇನ್ ಕೆಲ್ಸ ಮಾಡ್ತಿದ್ದೀರಾ ಹ ಹ್ಮ್ ಹ್ಮ್ ತ್ತ ಸರ್ ಹ್ಮ ಮತ್ತೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ ಸರ್ ಹ ಹೆಂಗ್ ಮೀಟ್ ಮಾಡಿದ್ರಿ ನಿಮ್ ಹುಡ್ಗಿನ ಹಲೋ
ಆತರ ಏನಿಲ್ಲ
ಹ್ಮ್ ಹಾ ಓ ಹಂಗೆ ಹ್ಮ್
ನಿಮ್ಮ್ದನು ಹೇಳಿ ಹ್ಮ್ ನಿಮ್ಗೇನಾದ್ರು ನಿಮ್ಗೆ
ಅದೇ ಏನಿಲ್ಲ ಸರ್ ನಿಮ್ಮ ಇ ತ್ತನ್ ಓದಕ್ ಕಳ್ಸಿ ಅವ್ರಿಗೆ ಅದೇ ಆಸೆ ಇರ್ಬೋದೇನೋ ಹ್ಮ್ ಹೌದು ಸರ್ ಹ್ಮ್ ಆಮೇಲೆ ಏನ ಸರ್ ಓದ ಕ ಓದಿ ಚೆನ್ನಾಗಿ ಓದ ಎಜ ಚನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್
ಹಂಗಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್
ಮರ್ ಅಕಿಲ್ ಇಂಪ್ಟೆಂಜಡಿರ ಸರ್ಟಿಫಿಕೇಟ್ ಯಾರ ಇದ ಇರ್ಬೇಕಲ್ವಾ ಹ್ಮ
ಎಂಜಿನಿಯರ್ ಸರ್ಟಿಫಿಕಟೋ ಡಬ ಎಮ್ ಟೆಕ್ ಮಾಡಿದ್ನು ಹದ್ನೈದು ಸಾವಿರ ಸಂಬಳ ಮಾಡ್ತಾರೆ ಮೂರ್ ಜನ ಬೇರೆ ಯಾರಲ್ಲ ನಮ್ಮ ಫ್ರೆಂಡ್ಸ್ ಬರ್ತಿದ್ರೆ ಫೋನ್ ನಂಬರ್ ಕೊಡ್ತೀನಿ ಅವ್ರ ಹತ್ರ ಮಾತಾಡಿ ಅವ
ಅಲ್ಲ ಹಾಗಲ್ಲ ಎಜುಕೇಶನ್ ಈಗ ನಾಲೆಡ್ಜ್ ಆದ್ರೂ ಗೇನ್ ಆಗ್
ಏನ್ ಚೆನ್ನಾಗುತ್ತೆ ಬಾಯ ಬಾಾಯ ಹೊಡಿಯದು ಬರೆಯೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದುಸ್ ತುಂಬಾ ಇಂಪೇಟ್ ಆಗುತ್ತೆ
ಹ್ಮ್ ಇವಾಗ ಊಟ
ಒಬ್ಬ ಹುಡ್ಗಾರ್ ನೋದಸಕ್ಕೆ ಒಂದ್ ನಿಮಿಷ ಆ ಹೇಳಿ ಒಬ್ಬ ಹುಡ್ಗಾರ್ ನೋದಸಕ್ಕೆ ಅವ್ರಪ್ಪ ಇಂಜಿನಿಯರ್ ಎಂಟೆಕ್ ಮಾಡ್ಸದಿಕ್ಕೆೆ ಸೈಟ್ ಮಾರಿ ಓದಸಿದಾರ ಅವನ ಶಬಳ ಕೊಡ್ತಿರೋದು ಬರ ಆ ನೀ ಸರ್
ಹ್ಮ್ ಹ್ಮ್
ಹದ್ನೈದು ಸಾವಿರ ಕೆಲಸ ಪಡ್ತಿ ಬ್ಯಾಂಗ್ಳೂರು ಅಲ್ಲಿ ಹ್ಮ
ಹ್ಮ್ ಹ್ಮ್ ಹ್ಮ್
ಮತ್ತೆ ಸರ್ ನೀವೇನ್ ಮಾಡ್ಕೊಂಡಿದ್ದೀರಾ ಈಗ ಸದ್ಯಕ್ಕೆ
ಸದ್ಯಕ್ಕೆ
ಹ್ಮ
ಡೆಲಿವರಿ ಡಾಟ್ ಕಾಮ್ ಆ ಕೆಲಸ ಮಾಡ್ತೀರಾ ಹ್ಮ್
ಊಟ ಮಾಡ್ಕೊಂಡೆ ಮಾತಾಡ್ತಿದ್ದೀರಾ ಅನ್ಸುತ್ತೆ
ನಿಂಗಂಗ ಗೊತ್ತಾಯ್ತು ನಿಮ್ಗ್ ಎಂಗ್ ಗೊತ್ತೈತು
ಬಾಯ್ ಸೌಂಡ ಕೇಳಿಸತೈತೆ ಅದಕ್ಕೆ
ಅಂದ್ರೆ ಅರ್ಥ ಆಗ್ಲಿಲ್ಲ
ಊಟ ಮಾಡ್ಬೇಕ್ರೆ ಹೇಗೆ ಬಾಳ ಒಳಗಡೆ ಇಟ್ಕೊಂಡು ನೋ ಅಂತ ಮಾತಾಡ್ತ
ಹ್ಮ ಹ್ಮ್್ಮ ಹ್ಮ್
ಮತ್ತೆ ನಿಮ್ಮ್ ಮನೇಲಿ ಪಪ್ಪಿ ಮಾಡತಿದ್ದಾನೆ
ಹ್ಮ್ ಈಗ ನನ್ ತಮ್ಮನ ಹತ್ರ ಹೊಡಸ್ಕೊಂಡು ಮಲ್ಕೊಂಡಿದ್ದಾನೆ
ಹೌದಾ ನಿಮ್ಮ ಮನೇಲಿ ಎಷ್ಟ್ ಜನ ಇದ್ದೀರಾ ಸರ್ ಇವಾಗ
ನಮ್ಮ ಮನೆಯಲ್ಲಿ ನಾನು ನನ್ನ ವೈಫು ನನ್ನ ಲೈಫು ನನ್ ತಮ್ಮ ನಮ್ಮಮ್ಮ ನಮ್ಮಪ್ಪ ನನ್ ಮುದ್ದನ್ ಮಗ ಚಿನ್ನು ಹ ಹ್ಮ ಪಪ್ಪೀ ಇವಾಗ ಹ ಅಲ್ಲಿ ಆಯತು ಆಮೇಲೆ ಇನ್ನೊಬ್ಬ ಯಾಡ್ ಆಗ್ತದೆ ಒಂದ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬಿಟ್ಟು
ಹೌದಾ ನ್ಯೂ ಮೆಂಬರಾ
ಹಾ ಸಪ್ಲಸ್
ಸರ್ಪ್ರೈಜ್ ಹೋ ಹಂಗೆ
ಹ್ಮ್
ಮತ್ತೆ ಸರ್ ಇಷ್ಟ ಲೇಟಗ ಊಟ ಮಾಡ್ತಿದ್ದೀರಾ
ಮಾಡಿ ಮಾಡಿ ಅಭ್ಯಾಸ ನಾ ಹೇಳ್ತಿ ಏನ್ ಮಾಡಲ್ಲ ಟೈಮ್ ಟೈಮ ಊಟ ಮಾಡಲ್ಲ
ಹ್ಮ್ ಅಂದ್ರೆ ಅಡ್ಗೇನೆೇ ಮಾಡಲ್ಲ ಬರೀ ಯಾವಾಗ್ಲೂ ಮಲ್ಕೋತಾರ
ಕೇಳ್ತೀರಲ್ಲ ರಾತ್ರೆ ಮಲಗದವ್ಳು ತಿರಿದ್ ಬೆಳಗ್ಗೆ ಎದ್ದೇಳ್ತಾಳೆ ಲೋ ಮೆಸಜ ಮ ಸೆವೆನ್ ಫೋರ್ ಒನ್ ಏಟ್ ಫವ್ ಸಿಕ್ಸ್ ಹ್ಮ್ ಹ್ಮ
ಹಲೋ ಹ್ಮ್ ಅದೇ ನಿಮ್ ಹೆಂಡತಿ ಏನ್ ಬೆಳಗ್ಗಿನ ಮಲ್ಕೋತಾರೆ ಸಂಜೆನು ಮಲ್ ತಾರೆ ರಾತ್ರಿನು ಮಲ್ಕೋತಾರ
ಮಲ್ಕಳ್ ಕೆಲ್ಸ ಮಾಡ್ತಾಳೆ ಅಂಗೇನಿಲ್ಲ ನನ್ ಜೀವ ತಿಂತಾಳೆ ಅದೇ ಕೆಲ್ಸ ಅವಳಿಗೆ
ಹಓ ನಿಮ್ ಜೀವನ ತಿನ್
ಹ್ಮ್
ಹ್ಮ್ ಹ್ಮ್ ಮತ್ತೆ ಸರ್ ಇನ್ನೇನ್ ಸಮಾಚಾರ ಊರಲ್ಲಿ ಮಳೆಲ್ಲಾ ಹೆಂಗನೆ ಬರ್ತಿದೆ ಮಳೆ ಬೆಳೆ
ಏನ ಇಲ್ಲ ಚಳಿ ಚಳಿ ಚಳಿ ಚಳಿ
ಹ್ಮ್ ಹ್ಮ್ ಹ್ಮ್
ತುಂಬ
ತುಂಬಾನ ಹ್ ಮತ್ತೆ ನಿಮ್ ಇನ್ನೇನ್ ಸರ್ ಸಮಾಚಾರ
ಹೇಳಿ ಮೇಡಮ್ ಕೆಳಣ.
ಏನಿಲ್ಲ ಸರ್ ಹೇಳ್ಬೇಕೆಲ್ಲಾ ನೀವೆ ದೊಡ್
ನೀವ ಹೇಳಿದ್ರೆ ನಾವ್ ಕೇಳ್ತೀವಿ.
ಇನ್ ನಿಮ್ ಹೆಣತಿನಾ ಹೋಗ್ಲಿ ಕೆಲಸಕಾರು ಸೇರಿಸಿ ಮನೇಲ್ಲಿದ್ದರೆ ಏನ್ ಮಾಡಾತಾರೆ.
ಬಿಡಿ ಮನೆಲ್ ಆರಾಮಾಗಿ ಇರ್ಲಿ.
ಎಲ್ಲ ಅವ್ರಿಗೂ ಏನೋ ಇರ್ಬೋದೇನೋ.
ಕೆಲ್ಸಕ್ಕ ಹೋಗಿ ಕೆಲ್ಸಕ್ಕ ಹೋಗಿ ಅಲ್ ಕಿತ್ತ ದಬಾಕದ ಎನ್ ಇಲ್ಲಾ.
ಕರೆಕ್ಟ್ ಹ ಹಾ ಹ. ಹಂಗೆ ಹ್ಮ್ ಮತ್ತೆ ಸರ್.
ಹ್ಮ್ ಹೇಳಿ ಮೇಡಮ ಕೆಳಣ.
ಏನಿಲ್ಲ ಸರ್ ಹೇಬೇಕೆಲ್ಲ ನೀವೇ.
ನೀವ್ ಹೇಳಿದ್ರೆ ನಾವ್ ಕೇಳ್ತೀವ್ ಮೇಡಮ್.
ಮತ್ತೆ ಫ್ಯೂಚರ್ ಪ್ಲಾನ್ಸ್. ಹೆಂಗಿದೆ ಸರ್ ಮನೆ ಮ ಹೆಂಡತಿ ಕಾರು ಬೈಕ ಕು
ಲೈಫ ಅಲ್ಲಿ ಇವಾಗ ಪ್ಲಪ್ ಆಗಿದೆ. ಮುಂದೆ ಕಂಬ್ಯಾಕ್ ಆಗ್ತೀನಿ ಅನ್ನೋ ನಂಬಿಕೆ ಇದೆ ಅಂತ ಇಷ್ಟ ದಿನ ಇತ್ತು. ಇವಾಗ ನಮ್ಕೆನ ಹೊರ್ಟೊಗೈತೆ.
ಯಾಕೆ.
ಹ್ಮ್ ಸಾಲ ಅಷ್ಟಿದೆ
ಓ ಹಾಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾವೆ.
ಕಮೆಂಟ್ಮೆಂಟ್ ಜಾಸ್ತಿ ಇದೆ ಇನ್ ರಾತ್ರಿ ಟೈಮ್ ಅಲ್ಲಿ ನಿದ್ದೆ ಬರಲ್ಲ.
ಹ್ಮ್
ಇನ್ನೇನು ಬರಲ್ಲ ಸುಮ್ನೆ ಯೋಚನೆಗಳು. ಹಿಂಗಾದ್ರೆ ಹೆಂಗೆ.
ಹ್ಮ್
ಜೋಬಲ್ ಒಂದ್ ರೂಪಾಯಿ ನಯ ಪೈಸೆ ದುಡ್ಡಿರಲ್ಲ. ಏನು ಇರಲ್ಲ. ಮುಂದೆ ಜೀವನ ಹೆಂಗೆ ಅಂತೇಳಿ ಕೆಲ್
ಹಾಗೆ ಹ್ಮ ಇವಾಗ ಸರ್ ಮನೇಲ್ಲಿದ್ದೀರಾ.
ಹಾ ಅದೇ ಮನೇಲೆ ತಾನೆ ಊಟಾ ಮಾಡೋದು ಇಲ್ಲಾಂದ್ರೆ ನಮ್ ಹೆಂಡ್ತಿ ಮೆಟ್ಟಲ್ ಹೊಡಿತಾಳೆ.
ಏ
ಹ ಹ್ಮ ಹ್ಮ ಹ್ಮ ಹ್ಮ ಹ್ ಏ
ಹ್ಮ್ ಈ ಮತ್ತೆ ಮತ್ತೆ ಏನಾದ್ರಲ್ಲೇ ಜೀವನ ಹೋಗುತ್ತೇನೋ. ಹ್ಮ್ ಮತ್ತೆ ಮತ್ತೆ ಅನ್ನೋಸ್ಟ್ರಲ್ಲ ಹ್ಮ್.
ಹ್ಮ ಹಂಗ್ ಅಂತೀರಾ.
ನೀವು ಮಾತಾಡ್ಬೇಕ್ರೆಲ್ಲ ಜಾಸ್ತಿನೇ ಮಾತಾಡಿರ್ತೀರಲ್ವಾ ಗಂಟೆಗಟ್ಲೆ ಎಲ್ಲ. ಇವಾಗ ಮಾತಾಡ್ಬೇಕ್ ಆರೆ ಇವಾಗ ಮಾತಾಡ್ಬೇಕರ ಮಾತೆ ಇರಲ್ಲ.
ಮಾತ್ಗಳಂತಲ್ಲ ಮಾತ್ಗಳ ತುಂಬಾ ಇದೆ.
ಇಲ್ ಮಾತಾಡಕ್ ಆಗ್ತಿಲ್ ಇಲ್ ಮಾತಾಡಕ್ ಆಗ್ತಿಲ್ವಾ.
ಎನಿಕ್ ಅಂದ್ರೆ ನನ್ನ ಹೆಂಡ್ತಿ ಇಲ್ಲೆ ಪಕ್ಕದಲ್ಲಿ ಇದಾಳ ಅದಿಕ್ಕೆ.
ಹೌದಾ
ಹ್ಮ್ ಎಡ್ಫೋನ್ ಹಾಕ್ಕಿದ್ದೀನಿ ಅದಕ್ಕೆ ಗೊತ್ತಿಲ್ಲ ಅವಳಿಗೆ
ಹ್ಮ್ ಇಲ್ಲ ಅಂದ್ರೆ ಹೊಡ್ದಾಕ್ ಬಿಡ್ತಾರ ಹ್ಮ್ ಹ್ಮ್ ಹ್ಮ್ ಭಯ ಹ್ಮ್
ಹ
ಹ್ಮ್ ಹ್ಮ್ ಹ್ಮ್
ಹ್ಮ್ ಕೆಪಾಸಿಟಿ ಅದ ಅವಳಿಗೆ ಇನ್ನೊಂದು ನಂ ಕೇಳಿರೋ ಬೆಳ್ಳ ಸಮೇತ ಇದ್ ಮಾಡಕ ಅವ ಕಿ
ಅಂಡರ್ ಎಸ್ಟಿಮೇಟ್ ಮಾಡ್ಬಾರ್ದು ಸರ್ ಹುಡ್ಗೀರ್ನ
ಹೇಳಕ್ಕ ಆಗಲ್ಲ ನಂಗ
ಯಾರಿಗೊತ್ತು ಜಗತ್ ನೋಡ್ತಿಲ್ವಾ ಎಷ್ಟು ಕೊಲೆಗಳು ನಡೀತಿದಾವೆ
ಹ ಒಂದ್ ನಿಮಿಷ ಮಾಡ್ತೀನಿ ಹಲೋ
ಹಲೋ
ನಾನ್ ತುಮ್ಮಾ ಒಂದ್ ಚೋಪ ಹೋಗ್ ಕೇಳ್ತೀನಿ ನಾವೇನ್ ಮಾಡ್ಲಾ
ಹಾ ಮೇ ಮಾಡ